ನಮಸ್ಕಾರ
ನಮಸ್ಕಾರ
ಹಾ ನಿಮ್ಮ ಹೆಸರು ನಾವು ಸೃಷ್ಟಿ ಅನ್ನೋರು ನೀವು
ನಿಕಿತಾ ಅಂತ
ಹಾ
ಹೇಳಿ ಏನ್ ಸಮಾಚಾರ
ಹೇಗಿದ್ದೀರಾ.
ಚೆನ್ನಾಗಿದ್ದೀನಿ ನೀವು.
ನಾವು ಚೆನ್ನಾಗಿದ್ದೀವಿ.
ಇಂದು ದ್ ನಿಮ್ಮ ದಿನ ಹೇಗಿತ್ತು.
ಇಂದು ನಮ್ಮ ದಿನ ತುಂಬಾ ಕಠಿಣವಾಗಿತ್ತು. ಏಕೆಂದರೆ ನಾವು ನಾವು ಕಾಲೇಜ್ ಹೋಗಿದ್ದೇವೆ ಅಲ್ಲಿ ತುಂಬಾ ಕೆಲಸ ಇತ್ತು.
ಹು.
ಮತ್ತೆ ನಮ್ಮ ಎಕ್ಸಾಮ್ ಇತ್ತು.
ಹೌದಾ ಹೇಗ್ ಬರದ್ರಿ ಎಕ್ಸಾಮು.
ಹಾ ಎಲ್ಲಾ ಚೆನ್ನಾಗ್ ಬರುದ್ವಿ. ಎಲ್ಲಾ ಕಂಪ್ಲೀಟ್ ಮಾಡಿ ಎಲ್ಲಾ ಅವ್ರಿಗೆಲ್ಲಾಸ್. ಕೊಟ್ಟಿ ಬರೋಡ ಬರೋ ಅಷ್ಟರಲ್ಲಿ ನಮ್ಗೆ ತುಂಬಾ ಆಯಾಸವಾಯ್ತು ಬಂದು ನಾವು ಊಟ ಮಾಡಿ ಬಂದು ಮಲ್ಗಿದ್ವಿ.
ಓ ಹೌದಾ
ಹೌದು.
ನಾನು ಈಗ ಸ್ವಲ್ಪ ಸಮಯ ಖಾಲಿ ಇದ್ದುದರಿಂದ ಮಾತಾಡೋ ಕೇ ಎಂದು ಕರೆ ಮಾಡಿದ್ದೆ ನಿಮ್ಮನ್ನ.
ಓ ನನಗೂ ಕೂಡ ತುಂಬಾ ಖುಷಿ ಆಯ್ತು ಏಕೆಂದರೆ ನನ್ನ ನೋವನ್ನು ಹಂಚಿ ಕೊಳ್ಳಲು ಯಾರು ಇರಲಿಲ್ಲಾ.
ಹೌದಾ
ಹೌದು
ಯಾಕೆ ಇಲ್ಲಾ ನಿಮಗೆ ಯಾರು ಗೆಳತಿ ಗೆಳೆಯ ಈತರ ಯಾರು ಇಲ್ವಾ.
ನಂಗೆ ತುಂಬಾ ಜನ ಇದ್ದಾರೆ ಆದ್ರೆ ಈಗ ಯಾರು ಮಾತಾಡ ಮಾತನಾಡೋಕ್ ಇಷ್ಟ ಇಲ್ಲ ನನ್ ನಂಗೆ ಅವ್ರ ಜೊತೆ.
ಹೌದಾ ಇತ್ತೀಚಿಗೇ ಅ ಹವಮಾನ ಸ್ವಲ್ಪ ಬದಲಾಗುತ್ತಿದೆ ಅಲ್ವಾ.
ಹೌದು ಇತ್ತೀಚೆಗೆ ತುಂಬಾ ಯಾವಾಗ್ ಮಳೆ ಬರುತ್ತೆ ಗೊತ್ತಿಲ್ಲಾ ಯಾವಾಗ ಮಳೆ ಹೋಗುತ್ತೆ ಗೊತ್ತಿಲ್ಲ.
ಹೌದು ಕೆಲವೊಮ್ಮೆ ಬಿಸಿಲು ಹೆಚ್ಚಿರುತ್ತದೆ ಕೆಲವೊಮ್ಮೆ ಬಿಸಿ ಚಳಿ ಹೆಚ್ಚಿರುತ್ತದೆ ಮತ್ತೆ ಕೆಲವೊಮ್ಮೆ ಮಳೆ ಬರುತ್ತೆ ಮತ್ತೆ ಬಂದಾಗ ಮನೆಯಲ್ಲಿ ಕುಳತ್ಕೋಬೇಕು ಮತ್ ತ್ತೆ ಚಹಾ ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ಈ ತರಾ.
ಮಳೆ ಬರೋದಲ್ಲಾ ಬಂದ್ ಬಳಗ್ ತುಂಬಾ. ಎಲ್ಲಾ ಫುಲ್ ರಾಡಿ ರಾಡಿ ಆಗ್ಬಿಟ್ಟಿರುತ್ತೆ ಹೊರಗ್ ಓಡಾಡಕ್ಕೂ ಮನ್ಸ ಆಗೋದಿಲ್ಲ. ಬಟ್ ಈಗಿನ ಹವಾಮಾನ ಮಾತ್ರ ಚೆನ್ನಾಗಿದೆ ಹವಾಮಾನದಿಂದ ಬರೇ ಮಲ್ಬೇಕನ್ಸುತ್ತೆ. ಬಟ್ ನಾವು ಮಲ್ಗಪಲ್ಲೇ ಇಲ್ಲ ಕಾಲೇಜ್ ಹೋಗ್ಬೇಕು.
ಹೌದಾ.
ನಿಮ್ದು ನಮ್ಮ ಕಾಲೇಜಲ್ಲಿ. ಲಲ್ಲಿ ನಮ್ಮ ಪರೀಕ್ಷೆ ನಡೆಯುತ್ತಿದೆ ನಾವು ಪರೀಕ್ಷೆಕ್ಕೂ ಓದ್ಕೋಬೇಕು.
ಹೌದಾ ಹೇಗ್ ಬರಿ ಹೇಗ್ ಯಾವಾಗಿದೆ ನಿಮ್ಮ ಪರೀಕ್ಷೆ.
ನಮ್ಮ ಪರೀಕ್ಷೆ ಇ ಇಪ್ಪತ್ತಾರನೇ ತಾರೀಕಿಂದ
ಓ ಹೌದಾ ಚೆನ್ನಾಗ ಹೋದ್ ಕೊಳ್ಳಿ ಮತ್ತೆ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ ೊಳ್ಳಿ ನೀವು ಒಂದು ವೇಳಾಪಟ್ಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತೆ ಎಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಓದ್ಕೊಂಡಿರಿ
ಹಾ ನಾವು ಇಪ್ಪತ್ತನೇ ತಾರೀಕಿನಿಂದ ವೇಳಾಪಟ್ಟ ಬಟ್ಟೆ ಮಾಡಿ ಓದ್ಕೋಬೇಕ ಅನ್ಕೊಂಡಿದ್ದೀವಿ
ಹೌದಾ ನೀವು ಇವತ್ತೇ ಇವ ಇವತ್ತಿಂದನೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವಾಗೆ ಟ್ವೆಂಟಿ ಇದು ಇಪ್ಪತ್ತಾರನೇ ಡೇಟ್ಗೆ ಇದು ಇಪ್ಪತ್ತಾರನಗೆ ನೀವು ಹೇಳಪಟ್ಟ ಪಟಿ ಮಾಡಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಲ್ವಾ
ಇಲ್ಲ ಇಲ್ಲ ಅಂದ್ರೆ ನಮ್ಗೆ ಓದಲು ಇಷ್ಟ ಇಲ್ಲ ಅದಕ್ಕೆ ಸ್ವಲ್ಪ ಎರಡು ಮೂರು ದಿನ
ಹೌದಾ
ತಗೊಂಡು ಮತ್ತೆ ಓದಲು ಪ್ರಾ ಪರ ಪ್ರಾರಂಭಿಸುತ್ತೇವೆ
ಹೌದಾ
ಹೌದು
ಚೆನ್ನಾಗಿರುತ್ತೆ ಚೆನ್ನಾಗಿ್ ಓದ್ಕೊಳ್ಳಿ ಎಕ್ಸಾಮ್ ಇದು ಪರೀಕ್ಷೆಗೆ
ಹ್ಮ ಚೆನ್ನಾಗ್ ಓದ್ಕೋತೀವಿ ನಿಮ್ದಯ್ತಾ ಪರೀಕ್ಷೆ
ನಮಗೂ ಇದೇ ಪರೀಕ್ಷೆ ನಾನು ಓದ್ಕೋಬೇಕು
ನೀವು ಚೆನ್ನಾಗಿ ಓದ್ಕೊಿ ನೀವು ಒಂದು ವೇಳಾ ಪಟ್ಟಿ ಮಾಡಿ
ಮಾಡ್ತೀವಿ ಮಾಡ್ತೀವಿ ಮಾಡ್ಬೇಕು ಇವತ್ತು ಇವತ್ ಮಾಡ್ಬಿಟ್ಟು ನಾಳೆಯಿಂದ ಸರಿಯ ಕುೂತ್ಕೊಂಡು ಓದ್ಬೇಕು ಅಂತ ಅನ್ಕೊಂಡಿದೀನಿ ಏನಾಗುತ್ತೆ ಏನು ಗೊತ್ತಿಲ್ಲ ನಾಳೆಯಿಂದ ಪ್ರಾರಂಭಿಸಿ ಬೇಕ ಅಂದಕೊಂಡಿದ್ದೀನಿ
ಹ್ಮ್ ಅದು ತುಂಬಾ ಒಳ್ಳೇದು
ಹ್ಮ್ ನನಗೆ ಮಳೆ ಬರುತ್ತೆ ನೋಡಿ
ಹಾ
ಅವಾಗ ನನಗೆ ಚಹಾ ಇಷ್ಟ ಆಗುತ್ತೆ
ಹ್ಮ್ ನಂಗೆ ಮಳೆಯಲ್ಲಿ ಆಟವಾಡೋದಂದರೆೆ ತುಂಬಾ ಇಷ್ಟ
ನನಗೂ ಮತ್ತೆ ಬಜ್ಜಿ ಗೊತ್ತಾ ಭಜ್ಜಿ ಈ ತರ ಮಾಡ್ತಾರ ನೋಡಿ ಬಜ್ಜಿ ವಡಪ್ಪ ಪಾವು ಸಮೋಸಾ ಈ ತರಲ್ಲ ಈ ತರಕ್ಕ ಏನಂತೆ ಪದಾರ್ಥ ಇವೆಲ್ಲಾ ತಿನ್ಬೇಕ ಅನ್ಸುತ್ತೆ ನಂಗೆ ಹ್ಮ್
ಅದು ಚೆನ್ನಾಗಿರುತ್ತೆ ಒಂಥರ ಹವಾಮಾನು ಅದೇ ತರ ಇರುತ್ತೆ
ಹೌದಲ್ವಾ ಒಬ್ರು ವ್ಯಾಯಾಮ ಮಾಡ್ತಾರೆ ಈ ಟೈಮ್ ಈ
ಹ
ಸಮಯಕ್ಕೆ
ಹೌದಾ
ಹೌದು
ನಮ್ಗೆ ಅವೆಲ್ಲ ನಡ
ಆರೋಗ್ಯ ಚೆನ್ನಾಗಿರಲು ಪ್ರತಿ ದಿನ ಸ್ವಲ್ಪ ನಡೆಯುವುದು ಒಳ್ಳೇದು ಎಂದು ಎಲ್ರರು ಹೇಳ್ತಾರೆ ನಂಗೆ.
ಹಾ ನೀವು ಸ್ವಲ್ಪ ನಮ್ಗೆ ಆರೋಗ್ಯ. ವಗವಾಗಿರೋದ ಇಷ್ಟ ಆದ್ರೆ ನಮ್ಗೆ ವ್ಯಾಯಾಮ ಎಲ್ಲ ಮಾಡಕ್ ಇಷ್ಟ ಆಗೋದಿಲ್ಲ.
ಹೌದಾ ನಮ್ಗೆ. ನಮ್ಮ ಶಿಕ್ಷಕರು ಹೇಳ್ತಾ ಇರ್ತಾರೆ ಯಾವಾಗ್ಲುೂ. ವ್ಯಾಯಾಮ ಮಾಡಿ ಮತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಪ್ರತಿ ದಿನ ಸ್ವಲ್ಪ ನಡಿಯೋದು ಒಳ್ಳೇದು ಎಂದು ಹಿಂಗ.. ಈ ತರ ಹೇಳ್ತಾ ಇತಾರೆ.
ಹ್ಮ್ ನಾವು ನಡುವುದು ತುಂಬ.. ುಂಬನೆ ಮಾಡ್ತೀವಿ ಬಟ್ ಆದ್ರೆ ನಮ್ಗೆ ವ್ಯಾಯಾಮ ಎಲ್ಲಾ ಮಾಡಕ್ ಆಗೋದಿಲ್ಲ.
ಹೌದಲ್ವಾ ಇತ್ತೀಚಿಗೆ. ಮೊಬೈಲ್ ಬಳಕೆ ತುಂಬಾ ಹೆಚ್ಚಾಗಿದೆ ಅಲ್ವಾ.
ಹಲೋ.
ಹಲೋ.
ಹಾ ಹೇಳಿ.
ಇತ್ತೀಚೆಗೆ ಮೊಬೈಲ್ ಬಳಕೆ ತುಂಬಾ ಹೆಚ್ಚಾಗಿದೆ ಅಲ್ವಾ.
ಹೌದು ತುಂಬಾ ಅದರಿಂದ ಎಲ್ಲಾ.
ಹ್ಮ್ ಜನರ ಸುದ್ದಿಗಳು. ಮೊಬೈಲ್ ನಲ್ಲೇ ನಡೀತಾ ನಡು.
ನಡೆಯುತ್ತವೆ ಹ್ಮ್. ಮತ್ತೆ ನಮ್ಗೆ ಹೊರಗಡೆ ಹೋಗಿ ಆಟ ಆಡಕೂ ಆಗೋದಿಲ್ಲ ಯಾಕಂದ್ರೆ ಎಲ್ಲರೂ ಅದ್ರಲ್ಲೇ ಮುಣುಗಿರುತ್ತೆ.. ತಾರೆ ನಮ್ಗೆ ಮಾತಾಡಕೂ ಯಾರು ಇರ್ಲಾರ ತರ ಆಗ ಆಗ್ಬಿಟ್ಟಿದೆ ಈಗೀಗ.
ಹೌದಲ್ವಾ ಕೆಲವರು ಹಾಡು.. ಕೇಳ್ತಾರೆ ಕೆಲವರು ಸಿನಿಮಾ ನೋಡ್ತಾರೆ ಆದ್ರೆ ಕೆಲವರು. ಸಮಯ ಮೊಬೈಲ್ ದೂರ ಇಟ್ಟು ವಿಶ್ರಾಂತಿ ತಗೊಳ್ತಾರೆ.. ಮತ್ತೆ ಈ ತರಾನೇ. ಮೊಬೈಲ್ಂದ ತುಂಬಾ ಕಷ್ಟ ಆಗ್ತಿದೆ.
ಹ್ಮ್ ಬಟ್ ಎಲ್ಲರಿಗೂ ಅದೇ ಹೆಲ್ಪ್ಫುಲ್ ಆಗ್ತಿದೆ.
ಅದು ಅದು ಒಂದಿದೆ ಬಟ್. ಹ ಅದುೂ ಇದೆ ಬಟ್ ಅದು.
ನ್ನು ಎಲ್ಲಾ ವಿಷಯನ್ನು ಅವರು ಅದರಲ್ಲೇ ನೋಡುತ್ತಾರೆ ಎ ಅದರಲ್ಲೇ ಕೇಳುತ್ತಾರೆ. ಇನ್ನವ್ರಗ್ ಏನಕ್ಕೆ ಬೇಕು ಹೊರಗಡೆ..
ಹೌದಲ್ವಾ.
ಹೌದು ನಾವು ಅದನ್ನ ಎರಡು.. ಯೂಸ್ ಮಾಡ್ಕೋಬಹುದು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬಹುದು ಒಂದು ಕೆಟ್ಟ ರೀತಿ. ಉಪಯೋಗಿಸರಬಹುದು ಈಗಿನ. ಕಾಲದಲ್ಲಿ ಎಲ್ಲರೂ ಅದನ್ನ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ.
ಹೌದು ಹೌದು ಇದು ಅಂತೂ ನಿಜ ನೋಡಿ. ಪ್ರತಿ ದಿನ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳು. ಮತ್ತೆ ಏನಂತಾರೆ.
ಆ ಮೊಬೈಲ್ ನಿಂದ ನ. ಗೆ ಸ್ವಲ್ಪ ದಿನದಲ್ಲಿ ಚಿಕ್ಕ ಚಿಕ್ಕ ಸಂತೋಷವನ್ನು ಮರ್ತು ಬಿಟ್ಟಿದ್ದೀವಿ ನಾ.
ಹೌದಲ್ವಾ.
ಹೌದು ಏಕೆಂದರೆ ಅದು. ಯಾಕಂದ್ರೆ ಎಲ್ಲರೂ ಅದ್ರಲ್ಲೇ ಮುಣುಗಿರುತ್ತಾರೆ.
ಹೌದು ಅದು ನಿಜಾನೇ.
ಗೆಳೆಯರು ಕುತ್ತು ಮಾತ್ ಮಾತನಾಡೋ ತರಾನು ಇಲ್ಲ ಯಾಕಂದ್ರೆ ಎಲ್ರು ಅವ್ರವ್ರ್ದ ಒಂದೊಂದು. ಕೈಯಾಗ ಇಡ್ಕೊಂಡ್ ಫೋನ್ ಕೂತ್ಕೊಂಡ್ ಬಿಡ್ತಾರೆ.
ಹೌದು ಮೊಬೈಲು ತುಂಬಾ ಮೊಬೈಲು ಒಬ್ರೊಬಿಗೆ. ತುಂಬನೇ. ಬೇಕಾಗಿರುತ್ತೆ ಹ್ಮ. ಒಬ್ರಿಗೊಬ್ರಿಗೆ ಕಷ್ಗೆ ಆಗುತ್ತೆ.
ಇಲ್ಲೇ ಎಲ್ಲಾ ಚೆನ್ನಾಗಿತ್ತು ನಾವು ಚಿಕ್ಕೋರ ಇದಿದ್ದಾಗೆ ನಮ್ದು ಜೀವನ ಚೆನ್ನಾಗಿತ್ತು.
ಹೌದಲ್ವಾ ಜೀವನ ಚರಿತ್ರೆ ಚೆನ್ನಾಗಿತ್ತು ಚಿಕ್ಕೋರಿದ್ದಾಗ.
ನಮ್ಗನು ಅಷ್ಟು ಗೊತ್ತಿರ್ಲಿಲ್ಲ ಆದರೂ ನಮ್ ಲೈಫ್ ನಮ್ ಜೀವನ ನಾವು ತುಂಬಾ ಚ ನಮ್ ಜೀವನ ನಾವು ತುಂಬಾ ಚೆನ್ನಾಗಿತ್ತು.
ಹೌದು ಜನರ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುವುದು. ಸ್ನೇಹ ಸ್ನೇಹ ಹೆಚ್ಚಾಗುತ್ತಿತ್ತು ಮತ್ತೆ ನಿ ನಿಧಾನವಾಗಿ ಸ್ವಸ್ಥವಾಗಿ ಚೆನ್ನಾಗಿರ್ತಿತ್ತು ಅವಗೆಲ್ಲ.
ಹ್ಮ್ ನಾವ್ ಶಾಲೆಯಿಂದ ಬಂದು. ತಕ್ಷಣನೇ ಆಟ ಆಡಕ್ ಹೋಗುತ್ತಿದ್ವಿ ಎಲ್ಲಾ ಗೆಳೆಯರ ಜೊತೆ ಆದರೆ ಈ ಈಗ ಅದೆಲ್ಲ ಆಗೋದಿಲ್ಲ ಈಗ ನಮ್ದು ಅ ಅದು ಇದು ಎಲ್ಲಾ. ಕೆಲ್ಸಾನೇ ಇರುತ್ತೆ ನಾವು ಯಾರ್ ಜೊತೆ ಕರ ಯಾರ್ ಜೊತೆ. ಮಾತನಾಡಕೂ ಆಗೋದಿಲ್ಲ ಅಷ್ಟೆಲ್ಲಾ ಕೆಲ್ಸ ಇರುತ್ತೆ.
ಹೌದು ನೋಡಿ ಏನ್ ಮಾಡಕ್ಕಾಗಲ್ಲ.
ಹಳೆ ಜೀವನನೇ ಇಷ್ಟ ಆಗುತ್ತದೆ.
ಹೌದು.
ಹ್ಮ್ ಯಾಕಂದ್ರೆ ತುಂಬಾ ಒಂಥರ ಚೆನ್ನಾಗಿರೋ ಲೈಫ್. ಚೆನ್ನಾಗಿರೋ ಜೀವನ ಅಂದ್ರೆ ನಮ್ದು ಬಾಲ್ಯದ ಜೀವನ ಅಷ್ಟೇ.
ಹೌದು ಬಾಲ್ಯ ಜೀವನ ತುಂಬಾ ಚೆನ್ನಾಗಿತ್ತು ನಮ್ದು. ಎಲ್ಲಾ ಆಟ ಆಡ್ತಿದ್ವಿ ಎಲ್ರು ಒಂದ್ ಜೊತೆಗೆ ಇರ್ತಿದ್ವಿ ಮತ್ತೆ ಚೆನ್ನಾಗಿರ್ತಿತ್ತು.
ಮತ್ತೆ ಆ ಜೀವನ ನಮಗೆ ಎಷ್ಟು. ರೊಕ್ಕ ಕೊಟ್ಟರು ಬರಲ್ಲ ಅದು. ಜೀವನ ನಮ್ಗೆ.
ಸಾವಿರ ಕೊಟ್ಟರು ಬರಲ್ಲ ಹಾ ನಿಜ ನೋಡಿ ನೀವ್ ಹೇಳದಂದ ಸತ್ಯ. ಸಿಗೋದಿಲ್ಲ ಮತ್ತೆ ಜೀವನ ಬಾಲ್ಯ ಜೀವನ ಮತ್ತೆ ಸಿಗೋದಿಲ್ಲ ಇವಾಗ.
ಹ್ಮ್ ನನ್ಗೂ ಇವತ್ತ. ತುಂಬಾ ವರ್ಕ್ ಇಂದ ತುಂಬಾ ತಲೆ ನೋಯ್ತಿತ್ತು ನಿಮ್ಮ ಜೊತೆ ಮಾತಾಡಿ. ನಂಗು ಸ್ವಲ್ಪ ಖುಷಿ ಆಯ್ತು.
ಹೌದಾ ನನ್ಗೂ ಸೇ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಬಾಲ್ಯ ವಿಷಯನ್ನು ತಿಳ್ಕೊಂಡು. ಮತ್ತೆ ನೀವ್ ಏನೇನೋ ಹೇಳ್ತರಿ ಎಲ್ಲಾ ಪ್ರವಾಸ ಅದು ಇದು ಎಲ್ಲಾ ಚೆನ್ನಾಗಿ ನಿಮ್ ಜೊತೆ ಮಾತನಾಡಿದ್ದು ಇಷ್ಟವಾಯ್ತು ನಂಗೆ.
ನನಗೂ ಇಷ್ಟವಾಗಿತ್ತು.
ಹ್ಮ್
ಹ್ಮ್ ಮತ್ತೆಲ್ಲ ಚೆನ್ನಾಗರ್ತೀರಾ ತಾನೆ.
ಹಾ ಚೆನ್ನಾಗಿದ್ದೀವಿ ಮತ್ತೆ ನೀವು.
ನಾವು ಚೆನ್ನಾಗಿದ್ದೀವಿ
ಮತ್ತೆ ನಿಮ್ಮ ಜೊತೆ ಮಾತನಾಡಿದ್ದು ಸಂತೋಷ ಆಯಿತು ಮತ್ತೆ ಸಮಯ ಸಿಕ್ಕಾಗ ಮತ್ತೆ ಮಾತೋ ಮಾತನಾಡೋಣ ಧನ್ಯವಾದಗಳು ಹ್ಮ
ಹಾ